ಹಲೋ
ಹಲೋ
ಮತ್ ಮತ್ತೇನನ
ಹ್ಮ್
ಪತ್ತೆರಡು ದಸಾ.
ಏನಲ್ಲ ಸಂತೆ ಒಮ್ಮಲ್ಗ ಲ ಅಕ್ಪತಿ ಯಾವಕ್ ಮಾಡ್ಯವನಾ
ಹಾ.
ಚಿಂತೆನೆ ಮಾಡ್ತಿದ್ದಿಲ್ ಅಡ ಆರಾಮ್ ಬರ್ತಿದ್ದ
ಆರಾಮ ವಲಾಗ.
ಹಾ ಆರಾಮ್ ಮಾಡ್ಕೊಂತ ಇದ ಬಿಡ್ತಿದ್ದೆ ಏ ಅದ್ರಗ ಇ ನು ಬೇಕು ದಿನ ಒಂದು ದಿನ ಒಂದು ದಿನೊಂದು ಏಳ. ಎಕ್ರರೆನನೆ ಇತ್ತುತ್ತಂದ್ರೆ ತಲನೇ ಕಿಡಿಸಿಂತಿದ್ದಿಲ್ಲ ಪರ. ಆರಾಮ್ ನಮ್ಡಿ ನಾವ್ ಮಾಡ್ಕೊಂತ ತ ಹೋಗ್ಬ ಬಿಡುತ್ತೆ ಗಡೆ
ಮಲಗಲ್ ಮತ್ತ ನೀನ್.
ಹಾ
ಒಲ್ಲಾಯಕಲ್ಲಂದೇ ಇನ್ನೊಂದು ನ ಕ್ರ.
ಹಂಗಾಗಲ್ಲ ಗಿಟ್ಟಲ್ಲ ಬೇನಗಿಟ್ಟಲ್ಲ
ಯಾಕೆನ ಎಲ್ಲ ಹಂಗ ತರಣ.
ಅಲ್ಲ ಲೀಸ್ ಕೊಟ್ಟು ಎಲ್ಲ ಕೊಟ್ಟು ತೆಗಿಬೇಕಲ್ಲ, ಸ್ವಂತ ಇರೋದೆೇ ಬೇರೆ ಲೀಸ್ ಕೊಟ್ಟು ತೆಗೆಯದೆೇ ಬೇರೆ.
ಅಲ್ಲಾ ಹಂಗಿದ್ರ ಎತ್ತದ ಫ್ಯಾಕ್ಟ್ರಿ ಅದ ಮತ್ತೇನ್ ಬೇಕೇಳು.
ಹಡು ನೋಡು, ಈಗ ಅದಕ್ ನಿನ್ ಇಂದ ಅಂದ್ರ್ ಮಾಡ್ಬೇಕಕ್ ಮಾಡ್ಲಕ್ಕ ನ ಮಾಡ್ಯಲ್ಲ.
ಹ್ಮ್ ಮತ್ತ ಅದಕ್ಕೆ ಮತ್ತೆ
ನಾ ಏನ ನಿಂತಲ್ಲ ಅಲ್ಲ ಅಲ್ಲ ಈಗನ ನಿಂತಿಲ್ಲಲ್ಲ ಅದಕ್ಕೆ. ನಿಂತಂದ್ರೆ ಅವ ಮಾಡಕ್ ನಿಂತಂದ್ರೆ ಮಾಡ. ಕಕೊಂಡ್ ಹೋಗದ ಈಗ ಏನ್ ನಿಂತಲ್ಲ ಸುಮ್ಮ್ನೆ ಯಾಕ.
ಆ ನಮ್ಮ ಮಲ್ಲೆ ಆಾಕಿಡತ್ತಲ್ಲ ಮತ್ತೆ ಎಷ್ಟ ಇನ್ನಪಿಕ್ರ ಎಷ್ಟ
ನೀ ತಾಕೆ ಉೊಂಡು ತಪ್ಪ ಒಲ್ಲಂದರ ಅಂತ ಒ ಸಾಲಿ ನ ಪೂರ.
ಹಾ.
ಯನ್ ಮಾಡ್ತಾನ ಇಲ್ಲೇ ಕುಂತ ನ ಅಣ್ಣ ಅಕ್ಕಡೆ ಕುಂತಾರೆ ಮಾತಾಡಿಕ ಬ್ಯಾರ ಯಾರ.
ನಡತ ಅವನ್ಗೇನ್ ದುಡಿತರ ಬಿರುಸ್ತಾರ.
ಏನ್ದುಡಿತನ ಮಗ, ಹ ಈಗ ಐತಿ ಅಂತಾನ ಆಯ್ತ ಅಲ್ಲಾ ಮತ್ತೆ ಬಿಡ್ತಾನ ಅವನು.
ದುಡರ್ ಒಂದು ಹತ್ತಿನೊಂದು ಹತ್ತು ವರ್ಷದರ್ ಹತ್ತ ಇಪ್ಪತ್ತು ವರ್ಷದ.
ಮಾಡವ್ರ್ ಮಾಡ್ತಾನಲ್ಲ ಅವನಟಿನ್ ಮಾಡದಸ ಅ.
ಹ್ಮ್ ಹೌ ಮಾಡಬೇಕಾಗಲ್ಲ ಬಿಡು.
ಹ್ಮ್.
ಅವ್ರಪ್ಪಗನ ಈಗ ಮಾಡರದ ನಿಂತಲ್ಲ ಸುಮ್ನೆ ಆಕ್ತಿ ಇಲ್ಲ ಬಿಡ ಅಂತ ಅವ್ರಪ್ಪ ನಿಲ್ಸ್ ಬಿಟ್ಟಾನ. ಸಲ್ ಸಲ್ ಬುಟ್ಟೊನಾ. ಏನು ಓದನಾಟ್ಯದಂತ ರಪ್ಪ ಹೇಳ್ಬಿಟ್ಟು.
ನಡೀತದ ಆರಾಮ್ ಆಗ್ಬೋದ್ರ ಒಂದ ಹದ್ನೈದ ಆದ್ರೆನು ನೋಡಿ.
ಇನ್ನು ಇಲ್ಲ.
ಹ್ಮ್
ಹತ್ತೇಕರೆ
ಹ್ಮ್ ಕೆಮ್ಮೆತೆನ್
ಹ್ಮ್
ಇನೊಂದ್ ಹತ್ ಮಾಡಿನಂದ್ರೆ ಆಯ್ತು ವರ್ಷಗ್ ಹತ್ ಲಕ್ಷ ಆರಾಮ್ ತೆಗಿತನ ಇಂಜಿನಿಯರ್.
ಹುಂ ಹ್ಮ್.
ಹ್ಮ ಆರಾಮ್ ಒಂದ್ ಹತ್ತ ಹತ್ತ ಇಪ್ಪತ್ತು ಎಕರೆ ಮಾಡಿದ್ರಿ ಒ ಆರಾಮ್ ಅದ್ನಾಲ್ಕದ್ನೈರ್ ಲಕ್ಷ ತನ ಹೋಳ್ಸ
ಹ್ಮ್.
ಏ ಅಷ್ಟ್ ಮಾಡೋದಾಗಲ್ಲ, ಅವ್ರಿಗೆ ಇನ್ನ ನಾಕೈದು ಎಕ್ರೆ ಹಾಕ ಹಬೋದ ಎಕ್ಸ್ಟ್ರ, ಹೊಸ ಹೊಸ ಕೈಲಿ ಇ ಮಾಡ್ತೇಳ ಎಣ್ಣೆ ಹೊಡ್ಯೋ
ಆಗುತ್ತಾ ಆಗುತ್ತಾ ಒಬ್ಬರ ಇದ್ರಾಗಲ್ಲ ಇನ್ನೊಬ್ರು ಇರ್ಬೇಕು.
ಹ್ಮ್
ಇನ್ನೊಬ್ಬರು ಇರ್ಬೇಕು ಒಂದ್ ಅಟ್ಟೋದಾರಿಗ್ ಹಿಡಿಬೇಕು, ಮತ್ತ ಆಯ್ತ್ ಮತ್ತೆ ಹಂಗ್ಗಳಿಗತ್ತ ಮಾಡಲ್ಲಣ ಹನುವತ್ ರೆಡ್ಡಿ ಮೂವತ್ ಎಕ್ರೆ ಹಾ ಅತ್ತ ಅ ಕೆಕ್ಕ ನೋಡಿದ್ರ ಸಾಲ ಐತಿ ಬಾಳ ಅಂತಳ. ಅವರು ನೋಡಿದ್ರ ಆ ನಮೂನ ಹೊಲ ಹಾಕಂಡ್ ಆ ನಮನ ಗಳಿಕ ಅಂತು.
ಹೂಂ
ಕೆಲ್ಸಕ್ ಹೋಗ್ಬೇಕು, ಕೆಲ್ಸಕ್ ಹೋಗಿ ಡಬಲ್ ಡಿಗ್ರಿ ಮಾಡ್ಬೇಕು. ಪ್ಪಾ ಅಂತಂತಳ ಮನೆ ಕೇಳ್ಬಕ್ ರೊಕ್ತ ಅಂದ್ರೆ ಮನೆಗ್ ಪ್ರಾಬ್ಲಮ್ಸ್ ಅವಪ್ಪಾ ಅಂತಾಳ ಆಕಿ.
ಹಗೆ ನೋಡ್ತ ಬಂಗಾರ ಕಂಡ್ರತ ಕಳ.
ಯಾ ಇಂಗ್ಲೆಂಡ್ ಮುಂತಿ ನ ಯತ್ತ
ನಿಂತಳಿ ಹಗಯು ತ್ ರೆಂಡಡಿ ಅಂತ ಶೋಭಾ ಕ ಶೋಭಾ ಅಂತ ಆದಳ ಗೊತ್ತೋಗ್ಬೇಕಿ
ಶೋಭ ಹೆಸರು ಕೇಳನಿ
ಅಲ್ಲಿ ನಾವ್ ಅವಾಗ ಇದ್ದಾಗ ಅವ್ ಮನೆಗ್ ಓಗ್ತಿದ್ವಿ ನೋಡ್, ಜಾಸ್ತಿ ಶಾಪ್ರಕ್ ಮನೆಗಿದ್ದಾಗ ಬಂದಿದ್ದೇ ನೋಡು ಒಂದೆರೆಡ್ ಸತಿ.
ಹ ಹಾ ಹ್ಮ್
ಅಲ್ಲೇ ಮನಿ ಇತ್ತದು ಪರ್ತುಂಬಮ್ಮರ್ ಮನೆ ಇತ್ ನೋಡು, ಅದೇ ಮನಿ ಇರ್ತದ ಅವ್ರನ್ನ ಅಲ್ಲೇ ಮಾಡಿದರು ಶೋಗಡ್ ರಸ ಸಿಗ್ತಲ್ಲಿ. ಮಾರ್ಕೆಟ್ದಾಗ ಹತ್ನ ಮಗಳಾಗಿ ಓಟಾಕೋ ನೋಡಿಂದಾಗ. ಹಿಂದಗಡಿ ಯಾಕ ಆಗ್ತಿ ತಡಿ ನೋ ಹಗೆ ಮಾತಾಡ
ಅವ್ರ ಅವ್ರಿಗ ಎಲ್ಲರ, ಅಲ್ಲಿ ಶಬ್ರದಾರ.
ಈ ಶಾಪ್ರಾಗಲ್ಲ ಇಂಗಗಳಗಗಾನ ಯಾವ್ದ ಆಕಂಡ ನಿಮ್ ಇದ್ರ ಬೇಲೆ ಯಾವ್ದೋ ತಾಂಡ ಬರುತ್ತಲ್ಲ ಮಜ ತಾಂಡ ಒಡ್ ನೋಕ
ಶಿವ ತಂಡ್ರ ಹೋಗ ಶಿರ್ರುವ ತಂಡ್ರ
ಶಿರ್ವಾಳಲ್ಲ ಮಟ್ನಾ ತಂಡ ಇ ಹೋಗ ಕಡೆ ಈ ಕಡೆ ಹೋಗ
ಹ್ಮ್ ಅದೇ ಮದ್ನ ದಾಟ ಕ ಪ್ರುತ್ ಅಲ್ಲಿ ಅದಾನ
ಹಲೋ ಅಂಡ ಬರು ಮನಿ ಮೆಕ್ಕಿ ಜೋಳ ತರ ಕೂಗಿದ್ವಿ ಹೊಲ ಅದ ನವುಪ್ಪಕ್ಕ ಕೂಣ ಇದ್ದಾರೆ ಅನಂತದ ಹಾ
ಹ್ಮ್
ಹ ಸ್ವಲ್ಪ ನಾವ ಒಂದ್ ಐದು ಎಕರೆ ಈ ಕಡೆ ಒಂದ್ ಐದ ಎಕರೆ ಮಾಡ್ರ ನಂದಿದ್ನು ಅಂತ ಹ ಅಪ್ಪ ಎಲ್ಲಿ ತಿರ್ಗಾಡಪ್ಪ ಅಲ್ಲಿಂದ ತಿರ್ಗಾಡದ ಆಗಲ್ಲ ಅಲ್ಲಿಂದ ಎಲ್ಲಿಗೆ ಅಂತ ಹೇಳಿ ಬಿಟ್ಟ ಹಾ
ಹ್ಮ್ ಹೆಸರ್ ಕೇಳಿನೀ ಶೋಭಾ ಅಂತ ಬಟ್ ಯಾರಂತ
ದೊ ಬಜೆ ಅಲ್ಲ
ಹ್ಮ್ಂಟು ನೆನಪಿಲ್ಲ ಯಾರ ನೂ
ಹ್ಮ ಹ್ಮ ಹ್ಮ
ಆಗ್ತಿ ನೋಡ್ ಫೋಟೋ ಕೋನಸ ಅದ ಡಿ ಪಿ ಇಟ್ಟದ್ದ ಅದ ಮನಿ ಪಾಲ್ ಫಾಲೋ ಇದ್ದದ ರಿಮೂವ್ ಮಾಡಿ
ಹ್ಮ್
ಊಟ ಆಯತು ಮಿಸ್ ಆಯ ಹಯ ಊಟ್ಟ ನಾಲ್ಕ ಐದು ಮಂದಿ
ನೋಡಿಲ್ಲಪ್ಪ ಹಗೆ
ಹಾ
ಹ್ಮ ನ ನೋಡಿಲ್ಲ
ಆಡಫಾ ತಸಿಲ್ಲ ನೀನು ಎಡ ಗತ್ತಿಲ್ಲ ಗುನ್ನ ಕರಿಗ ಅವ್ರರಿಗೆ ಎಲ್ಲ ಕೋನನ ಒಂ ತಾರೆ ಹೆಸರು ಕೇಳಿದ ಇಲ್ಲಿ ಹಂ ಕಡೆ
ಹೆಸರು ಕೇಳನ್ ಬಿಡು ಬಟ್
ಮನಿ ಮನಿ ರೀಸೆಂಟ್ ಒಂದ್ ಎರಡ್ ವರ್ಷದಿಂದಾಗ ಅ ನೋಡುವದು ವೋಸು ಮಸ್ತ್ ಕಾಡು ಮಗ
ಹ್ಮ್
ಎಷ್ಟು ಆದೋ ಒಂದ್ ಹನ್ನೆಡ್ ಆಕಿ ಎಷ್ಟು ಫಸ್ಟ್ ಪಿಯು ಇದ್ದಾಗ ಅವಾಗ ಹುಟ್ಸ್ಯನ್ ನೋಡ ಇಕಿ ಆದ್ಮ್ಯಾಗ
ಹ್ಮ್
ಓಟ ಹಾಕಿಲ್ಲ ಮತ್ತ ಇವನ್ ಸಲಯ ಪಿುಸಿದಾಗ ನ ಬದುಲ್ಲಂತ
ಯಾರು
ಅದೇ ಅಂದ್ರ ಹುಟ್ಟೇನಲ್ಲ ಅವ್ರ ತಮ್ಮ ಬಾಳ ವರ್ಷ ಆದ್ಮ್ಯಾಗ ಅವಾಗ ಪಿ ಯು ಸಿ ಇದ್ದಳಕ್ಕಿ ಸೆಕಂಡ್ ಪಿ ಯು ಸಿ ಇದ್ದಳ
ಹ್ಮ್
ಆಡ್ಸೋದ್ರಾಗ ಎತ್ತಗದಕ ಮನ್ಯಾಗ ಆಕಡೆ ಕಡೆ ಕೆಲಸ ಮಾಡೋದ ಎತ್ತಕ ಪಕ್ಕ ಅಲ್ಲಿಲ್ಲ ಅಂತಂದ್ರೆ ಇಲ್ಲ ಮೆಡಿಕಲ್ ಡ್ರೈವ್ ಮಾಡ್ಬೋದ ತಂದಳು ಇಂಜಿನಿಯರಿಂಗ್ ಮಾಡಿ ಕೆಲ್ಸ ಮಾಡತ್ತಾಳ ಈಗ
ಹ್ಮ್ ಹ್ಮ್ ಹ್ಮ
ನಾಕ್ ಲಕ್ಷ ಏನ್ ಐದ ಲಕ್ಷ ಪ್ಯಾಕೇಜ್ ಆದ ಅಂದ್ರ.
ಅಷ್ಟು ಸಲ ಉ ಉತನೋ ಹೊರ್ತಮ್ಮ
ಹ್ಮ್ ಅಷ್ಟ ವರ್ಷ ಆದಮ್ಯಾಗ ಹುಟ್ಟೇನ ಅದ ಗಂಡ.
ಅಬ್ಬಾಬಬಬಾ
ಅತ್ ನಳೆದರ್ಗಳ ಇರ್ತಾರ ನೋಡ್ಲೇ ನೋಡಿರ್ತಿ ಅವ್ರ ಎಲ್ಲ ಹೊಲಕ ಗಿಲಕ್ ಕೆಲ್ಸಮಾಡಕಬರ್ತರ
ನೋಡಿನಿ ಬಟ್ ಇವರ ಅಂತ ಗೊತ್ತಿಲ್ಲ.
ವರ್ಷನು ತೋಯಾವ
ಆಕಿ ಲುಸಳ ಪ ಭಡ
ಹ್ಮ್
ಪಿಯುಸಿ ಮುಗೀಸಿದ್ಲ.
ಏನಿಲಪ್ಪ ಕೇಳದೆ ಲಾಷ್ಟ ಇಲ್ಲೇ ಶಾಪುರೆ ಮಾಡ್ಯಳ ಒಟ್ಟ ಮಾಡಿದ್ದು.
ಅದೇ ಗುಂಡಕ್ ನದ ತಿಬೇಕಿ ಗುಂಡಕಿದ್ದಲ್ಲ ಪೀಿವಸಿ
ಅಯ ಗುನ್ನಕ್ಕ ಸೀನಿಯರ್ ಆದ್ಲು ಗುನ್ನಕ್ಕ.
ಸಿನಿಯರ್
ಹ್ಮ ಗುನ್ನಕ್ಕ ಸೀನಿಯರ್ ಅಕೀ ಅಕಿನ್ಕಿನ ಸೀನಿಯರ್ ಅಕೀ
ಇಲ್ಲ ಅವಾಗ ಅಂತಿರ ಯಾರ ಇಂಗ್ಳಿಗರ ಗೂಡ ಇಂಗ್ಳಿಗೆ ಯಾರಮ್ಮಗಳು ಹೊತಳ ಅವ್ರುಗೂಡ. ಅಂತ ಅಂದಲ್ಪ ಅದಿಕೆ ಅಂದೆ ಇಕಿ ಇಕ್ಕಿನೆಯಿರಬೇಕನ ತ್ತನಂದೆ
ಹ ಇಕಿಯೆನ್ ಇರಲಲ್ಲ ಯಾಕಂದ್ರ ಗುನಕ್ಕ ಸೀನಿಯರ್ ಆತಳಲ್ಲ.
ಹ್ಮ್
ಏ ನನ್ಸ್
ಕುನ್ನ ಬ ಸಿಂತ
ಹ್ಮ್
ಹ್ಮ್ ಹ್ಮ್
ಈಕೀನಕಿನ ಒಂದ ವರ್ಷ ದೊಡ್ಡಕೀ.
ಹ್ಮ್ ಹ್ಮ್
ಮನ್ನೆ ಮನ್ನೆ ಡಿಗ್ರಿ ಮುಗದದ ಅಂದ್ರ ಒಂದು ನಾಕ್. ತಿಂಗಳಾಯ್ತು.
ಹ್ಮ್
ಅಕಿದನೂ ಈಗೆ ಮುಗುದದ ರೀಸೆಂಟ್.
ಹ್ಮ್
ಹ ಮತ್ತ ಈಕೆ ಒಂದ್ ವರ್ಷ ಡ್ರಾಪ್ ಮಾಡಿದ್ಲಲ್ಲ. ನೀಟ್ ಟು ದಿಸ್ ಹ ಮತ್ತ? ಹೆಂತಿ ಸೇವ ಮಾಡ ಅಂತ ಜಾವಾ ಹಂಗವಿಕ ಕಾಲೇಜ್ ಇದ್ದಾಗ ಹಂಗೆ ನಮ್ಮ ಚೆಕ್ಪೋಸ್ಟ್ ಜಾಬ್ ಜಾಯನ್ ಆಗ್ಯಾಳಂತ ಆಕಿ ಅದೇ ಒಂದ ಮ ತಿಂಗಳು ಆಯ್ತ ಅಂದಳು ಒನ್ ಅಂದ್ಯಾಶಾ ಒಂದ್ ಎರಡ ತಿಂಗಳ ಹಿಂದ ರೀಸೆಂಟ್
ಹೂ ಹೂ
ಹ್ಮ್ ಅವಾಗ ಬಾರಿ ದಪ್ಪಿದ್ದ ಅವ್ರಪ್ಪಾ.
ಹ್ಮ್
ಡ್ರೆಸ್ಸಸವಳ ಬಟ್ಟಿಗೋಳದಗ್ ಈಗೆಲ್ಲಾ ತೆಳ್ಳಗಾಗಬಿಟ್ಟ ಮನ್ನಿ ಹೋದಾಗ ನೋಡಿದ್ನ ಮೆಕ್ಕಿ ಜೋಳ ತರಾಕ್ ಹೋಗಿದ್ವಿ. ತೆಳ್ಳಗ ಆಗ್ಯನ್ ಅವ. ಗಾಡಿ ತೊಂಬಂದರಂತ ನಮ್ಮಪತ ಹೋಗೀಶ ಒಂದಿನ. ನೀಮ್ಮಪ್ಪನೆ ಕೋಡ್ಸೆನಪ್ಪೋ ಗಾಡಿ ಅಂತಾನಂತ್.
ಹ್ಮ ಹ್
ಅಪ್ಪ ಅವ್ರಿಗ ಚಲೋ ಅನಲ್ ದೋಸ್ತ ಅನಲ್ಲ ಬಾಳ. ಫಾಲೋವರ್ಸ್ ಎಲ್ಲಾ ಆಗಷಿ ಹೊಲಕ ಈಕಡೆ ಮಾಡ ಆಳಿಂದ ತೇಲಿನ ಕೆಡಸಕೊ ಬೇಡಾ ಬಂದ ಹೋಗಲಿ ಬರೇ ಅಂತಾನ ಹೌದಾ ಹಂಗ ಆದರ ನಡೆಲ್ಲಾ ಹೂ ದೂರ ಆದದು ಬರಿ ದಾರಿ ಆತಾವ ಬೇಡ ಅಂತ ತೊಗರಿ ತಾಹಾ
ಹೂ ಹೂ
ಮುಂದಿಂದ ಈಗ ಮುಂದ ಆ
ನಿನಗೆಲ್ಲ ಸಜ್ಜ ಅದಾನ್ ನೀರಿಂದ ಅದ?
ಹೂ ಸರಿ ಇರ್ತವ ನೀರಾ ಅದೇ ನೀರ ಬರ್ತಾವ
ಹ
ಅದಕ್ಕೆ ಮುಂದಿನ ವರ್ಷ ಎಲ್ಲಿ ಕೆಲಸಕ್ಕೆ ಹೋಗ್ಬೇಕಂದ್ರ ತಗ್ ಬಿಡ್ತೀವ ಅಂತ ಹೇಳಿದರ ಅಲ್ಲಿ?
ಇಲ್ಲೇ ಸಿಕ್ರ?
ಹದಿನೈದ ಎಕರೆ?
ಮಾಡಕ ಅಂದರ್ ಅಚಾ ಮಾಡಕ ಬಂದೀ ಈಗ?
ಹೂ
ಈ ಮುಂದಿನ ಕೆಲ್ಸ ಮಾಡಕ್ರೆ ಇದಾರ ಮಾಡಬೇಕಲ್ಲ. ಸುಮ್ ಮಾಡಕ್ ಬಾ. ಹೊಲ ಅವಾಗ ಕೇಳ್ ಅಂದೆ ನಮ್ಮ ಅಪ್ಪ ನೋಡಪ್ಪ ಇಲ್ಲೇ ಸಿಖರ್ ಇಲ್ಲೇ ಚಲೋ ಸಿಖರ್ ಮಾಡೋದು ಇಲ್ಲಾಂದ್ರ ಆ ಕಡೆ ನೋಡದ ಇಲ್ಲ ಕೆಲಸ ಹೋದರೆ ಅಂದರ್ ಕೆಲಸಾ? ಮತ್ತ ಹಾವ ಒಂದ ಬೇಕ ಒಂದ್ ಮೂರ್ ವರ್ಷ ನಾಲ್ಕು ವರ್ಷದ ಒಂದಇಷ್ಟ ಕಮರ್ಷಿಯಲ್ ಬೇಕ.
ಹೂ
ಬೈಸ್ಕೊಂಡ್ರ ಜಿಂದಗಿ ಜಿಂದಗ ಕಮಿಷನ್ ಬರ್ತಾದ ನಿಮ್ಮ ಅಂತರೊ ಮ್ಯಾಗ ಇನ್ವೆಸ್ಟ್ ಮಾಡ್ಬೇಕಂದ ಶಾಕ್? ಕಂಪನಿ ಸಿಗಬೇಕ ಅಲ್ಲ?
ಮಾಡ ಭೈ ಮಾಡ ಇಗ ಇತ್ತಲ್ಲ ಮಾಡ?
ಆ ಹಾ
ಮಳಂತ್ಯ ಯಾಡ ಪೆಗ್ ಐತ ನೋಡ?
ಏನ್ ಮಾಡ್ಲಿ.
ಹೊಡ್ತೀಯಾ ಏಗ ವಾಟ್ಸಪ್ ಅಂದೇ
ಗಳಸಿ ಎಲ್ಲಿ ಆತದ ಮಾಡ್ಬೇಕ್ ಅಲ್ಲ ಏ ಯಾರ್ ಹಣೆ ಬರ್ದಗಾ ಹೆಂಗ್ ಬರ್ತ ಯಾರಿಗ ಗೊತ್ತ ಸುಮ್ಮ ಇಂತೀವ ನಾವೆಲ್ಲ? ಆಯತ್ತ ಆಯತ್ತ. ತೋ ಅಚಿತ ನೀರ,
ಹೂ